ಹಲೋ ಹ್ಮ್
ಏನ್ ಮಾಡಕತಿ
ಏನಿಲ್ಲ ನೋಡಪ್ಪ ಕಸ ಬಳೆಕತ್ತಿದ್ದೆ
ಹೌದಾ ಚಾ ಕುಡ್ದ್ಯಾ
ಹ್ಮ್ ಚಾಕ್ ಕುಡ್ದೆ ಕಸ ಬಳದಿನಿ ಬಾಂಡೆ ತಿಕಬೇಕ್ ನೋಡ ಆಮೇಲೆ ನೀನ್ ಸಂಜಿಕ ಮಾಡಬೇಕ್ ನೋಡ್
ಮಾಡ್ಬೇಕ್ ನಾವು ಟೀ ಕುಡಿಬೇಕು ಇನ್ ಕುಡದಿಲ್ಲ
ಯಾಕ್ ಲೇಟ್ ಆಗಿತ್ತಲ್ಲಾ
ಲೇಟ್ ಆಗೈತ್ ನೋಡು ಮಲ್ಕೊಂಡಿದ್ದೆ ಸ್ವಲ್ಪೂತು ಯಾಕ ತಲಿ ನೋವು ಅದು ಆಗದ
ಹೌದನು
ನೆಗಡಿ ಬರೋ ಮೊಮೆಂಟ್ ಅದಲ್ಲ್ ಗಂಟ್ಲ ಅದೆಲ್ಲ ಸ್ವಲ್ ಜಾಸ್ತಿ ಬ್ಯಾನ್ ಹಾಕತ್ತ ತಲಿ ಹೊಡೆಕತಾದ ನೋಡ್
ಹೌದಲ್ಲ ಅದು ಹೌದು ನೆಗಡಿ ಬಂತಂದ್ರೆ ಅದ್ ತೋರ್ಸ್ಕೋತದ ಹ್ಮ ನೆಗರಿಯ ಬಾ ಹೌದು ನೆಗಡಿ ಬಂತ್ ಅಂದ್ರ ಒಂಥರ ಮನ್ಸಿಗೆ ಕಿರಿಕಿರಿ ಅನ್ನಂಗ್ ಆಗ್ಬಿಡ್ತದ ಇನ್ನ ಜ್ವರ ಬರೋದು ಸುಖ ಅದು.
ಜ್ವರ ಬಂದೈತೆ ಮಧ್ಯಾಹ್ನ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಂಡಿದ್ದೆ.
ಹ್ಮ್
ಇಷ್ಟೊತ್ತನ ಮಲ್ಕೊಂಡೇನೀ ಹಚ್ಚೋಂಡು ಅದು ಏನ್ ಅಂತಾರಲ್ಲ ಹಂಗ ಒಂಥರಾ ಏನೋ ಅಂತರ ಲ ವಜ್ಜದಂಗ ಆಗ್ಬಿಟ್ಟದ ತಲಿ ಅದು ಈಗನು ಮಯ್ಯಾಗ್ ಜ್ವರ ಅದವು.
ತೋರ್ಸ್ಕ್ಯಬೇಕು.
ತೋರ್ಸ್ಕೊಂಡಿ ನಿನ್ನೆ ತೋರ್ಸ್ಕೊಂಡಿನಿ ತೋರ್ಸ್ಕೊಂಡ್ ಬಂದಿನಿ ಮ್ಯಾ ಮೂರ್ ಟ್ಯಾಬ್ಲೆಟ್ ತಗೊಂಡ್ ಮಕ್ಕೊಂಡಿನಿ ಊಟ ಸ್ವಲ್ಪ ರೈಸ್ ತಿಂದು ಟ್ಯಾಬ್ಲೆಟ್ ತಗೊಂಡ್ಬಿಟ್ಟಿನಿ ನೋಡು ಅದು ಸಣ್ ಸಣ್ ಸಂಗ್ ಚಲೋ ಆಗ್ಬಿಟ್ಟೈತು.
ಹೌದನ್ ಹ
ಮತ್ತೆದ ದಿನಿ ರೊಟ್ಟಿ ಮೊಸರ ಅದು ಊಟ ಮಾಡೇನಿ. ಮಾಡಿದಕ್ಕ ಚಾ ಸ್ವಲ್ಪ್ ಲೇಟ್ ಆಗ್ ಕುಡುದ್ರ ಆಯ್ತತ್ ಕೂತಿದ್ದೆ ನೋಡ್
ಹೌದಾನ ಆರಾಮಾಗವಾ ಜಲ್ದಿ ಇದುಕ್ ಹೋಗಮ ಟೂರಿಗ್ ಹೋಗಾಮ.
ಟೂರ್ ಹೊಗಮ.
ಹ್ಮ್ ಜಲ್ದ್ ಆರಾಮಾಗು ಆರಾಮ. ಮಂದಿ ಎಲ್ಲಾಸ್ ಮಂದಿ ಕೂಡ್ ಹೋಗಮ್ ಫ್ರೆಂಡ್ಸ್ ಎಲ್ಲಾರೂ
ಹೊಗಮ್ ಹೋಗಮ್ರಿ ಮೊನ್ ರಾಜುನು ಅಂದಾಳ ಬಾಳ ದಿನಾಯ್ತು ಎಲ್ಲರು ಕ್ ಕೂಡಿ ಎಲ್ಲಿ ಹೋಗೇ ಇಲ್ಲ ಹೋಗೊಮ್ ಬರಿ ಅಂತ ಕಿರಂದ ಅಂತ ಅಂದಾಳ.
ಹ್ಮ್
ಹೂ ಅಂತ ಹೇಳಿನ್ ನಾನು
ಸರ್ ನೋಡು ಹಟ್ಟಿ ಗೋಲ್ಡ್ ಕಂಪ್ನಿ ಕರ್ಕೊಂಡ್ ಹೋಗ್ತೀನ ಅಂತೇಳಿ ಹೋಗಲೇ ಇಲ್ಲ ಕಡೆಗಿ
ಓಗ್ಲಿಲ್ಲ ಓಲಿಲ್ಲ ನಾವೇ ಎಲ್ಲಾರೂ ಹೋಗಂಬ್ರಿ ಸರ್ಪ್ರೈಸ್ ಕೊಡಂಬ್ರಿ ಸರ್ ಗೆ.
ಹ್ಮ್
ಸರ್ ಊರ್ಗ ಹೋಗಿ ಸರ್ ನಾವು ನಿಮ್ ಊರಿಗೆ ಬಂದಿವ್ರೀ ಅಂತೇಳಂದ ಹಟಿ ಗಣಿ ನೋಡಾಕ್ ಬಂದೀವ್ರಿ ಅಂತೇಳುಂ.
ಆದ್ರೆ ಅವ್ರೆಲ್ಲಾ ಅಂದ್ರು ಬರ್ರಿ ನಾವೆಲ್ಲ ನೀ ಮ ತೋರಿಸತೀನಿ ಅದು ಅಂತ ಅಂದ್ರು. ಯಾರ್ ಇವ್ನು ಯಾರು ಒಗ್ಗಟ್ಟಾಗೆ ಇರ್ಲಿಲ್ಲ.
ಅಂದ್ರ ಒಬ್ರದು ಖಾಲಿ ಇದ್ರೂ ಒಬ್ರುದ್ ಖಾಲಿ ಇರ್ಲಿಲ್ಲಲ್ಲ. ಕೆಲ್ಸದ ಬೀಜಿ ಆಮ್ಯಾಗ ಮನೆಯಾಗ ಏನ್ರ ಪ್ರಾಬ್ಲಮ್ಸ್ ಆಮ್ಯಾಗ ಒಬ್ಬರು ಪ್ರೆಗ್ನೆಂಟು ಈಥರಲ್ಲೇ ಇತ್ತಲ್ಲ.
ಹೌದು
ಹಿಂಗಾಗ್ ಒಬ್ರುನ್ ಬಿಟ್ಟು ಒಬ್ ಈ ಒಬ್ರು ಹೋಗಕನು ಇಷ್ಟ ಪಡ್ಲಿಲ್ಲ ಅವಾಗ ನಾವು ಹಂಗಾಗಿ ಬಿಟ್ಟಂಗಾಯ್ತು ಈ ಸಲ ಲಕ್ಷ್ಮೀ ನಾನು ನೀನು ಆಸ್ಮಾ ಆ ಇವ್ರ ಎಲ್ಲಾರೂ ಬರ್ತೀನಿ ಅಂದರ್ ಹೋಗಮ್ ತಗೋ ರಾಜೇಶ್ವರಿ
ಹೋಗಮ್ರಿ ದಾಂಡೇಲಿ ಅದು ಭಾರಿ ಚಲೋ ಐತಂತ್ ಹೇಳ್ತಾರ ಜಾಗ ಅಲ್ಲಿ ಹೋಗ್ ಬರಾಮ್ರೀ ಜೀವ್ ಅಹ್
ಯಾರಾರು ಓದುದ್ದ್ ಫೋಟೋ ನೋಡಿದ್ರೆ ಎಷ್ಟಿದ್ ಅನಿಸ್ತೇತ್ ಗೊತ್ತಾ ನಾವು ಹೋಗ್ಬೇಕಾಗಿತ್ ಅಂತ ಅನ್ನಿಸ್ತದ್.
ನನ್ ಮೊನ್ನೆ ಎಫ್ ಸಿ ಹೋದಗೆ ಅನ್ಸಿದ್ದು ಎಫ್ ಸಿ ಹ್ ಹ್
ರಗ ಹೋಗಿದ್ರಲ್ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ವಿದ್ಯಾ ಅಕ್ಕ ಎಷ್ಟ್ ಬಾರಿ ಎಂಜಾಯ್ಮೆಂಟ್ ಮಾಡ್ ಬಂದಾರ.
ಅದ್ಕೆ ಅಲ್ಲಿ ಒಂದ್ ದಾಂಡೇಲಿ ಚೆಂದ ಐತೆಲ್ಲ ಜಗ
ಬಾರಿ ಐತತ್ತ ಅಲ್ಲೆಲ್ಲಾ ವಾತಾವರಣ ಬಾರಿ ಅದಂತ ಶಬ್ಬು
ಹ್ಮ್
ಗಿಡ ಅದು ಆಮೇಲೆ ನೀರು. ನೀರಾ ಬೋಟ್ನಾಗ ಹೋಗೋದು. ಬಾರಿ ಅಂದ್ರೆ ಬಾರಿ ಖುಷಿ ಕೊಡ್ತತ್ ಮೇಡಮ್ ಬಂದಿದ್ರು. ಕಾಲ್ ಮಾಡಿ ಅದ್ರ ಬಗ್ಗೆನೆ ಹೇಳಿದ್ರು ನೋಡು ಎರಡ್ ಮೂರ್ ದಿನ.
ಅದ್ಕ ನಾನು ಹೇಳಿದ್ದೆ ಅಣ್ಣಗ ಹೇಳಿದ್ದೆ ನಿಮ್ಮ್ ಅಣ್ಣಗ ಹೋಗಮ್ಮ ತಗೋ ದಾಂಡೇಲಿಗೆ. ಇಬ್ರೇ ಹೋಗಿ ಏನ್ ಮಾಡ್ಬೇಕು ಎಲ್ಲಾರಾ ಜೊತೆ ಹೋಗೋದ ಚಲೋ ಅಂತ ಅಂದ್ರು.
ಹಾ ಹ ಹಾ ಹಾ
ಆಯ್ತ್ ಬಿಡು ನೀ ಕರ್ಕೊಂಡ್ಲಿಕ್ ಹೋಗಿಲ್ಲ ನಾ ಫ್ರಂಡ್ ಜೊತೆ ಹೋಗ್ತವಿ ನ ಎಲ್ಲಸ್ ಮಂದಿ ಮಾತುಕಥೆ ಆಡ್ಕೊಂಡ. ಹೇಳಿದೆ ನಾನು.
ಹೌದೌದು ಹೋಗೊಂಬ್ರತ್ತ ಅ ಈಗ ಯಾರ ವಿಜಯಲಕ್ಷ್ಮಿ ಮೇಡಮ ಆಯ್ತುನ ಇಲ್ಲ ಹೋಗ್ ತಕೋರಿ. ಏನ ನಾವು ಹೋಗ್ ಬಂದಿವಿ. ಎಲ್ಲಾ ನೋಡ್ಕೊಂಡಂಗ ಆಗ್ಯಿದೆ ಈ ಸರಿನ ಹೋಗ್ತ ಅಂತ ಹೇಳನ್ ಅಂತ ಅಂದರ.
ಅದೇ ಯಾವಾಗನ ಫ್ರೀ ಆಗಮ್ರಿ ಎಲ್ರು ಒಂದ ದಿನ.
ಹಾ
ಹೋಗ್ ಬರಾಮ್ರಿ ಹೌದಿರಿ ಇರತನ ನೋಡ್ಬ ಎಂಜಾಯ್ ಮಾಡ್ಕೋಬೇಕಕ್ ಸುಮ್ನೆ ಆಮೇಲೆ.
ತಿರುಗಾಡೋ ಈಗ ವಯಸ್ಸದ ನೆಕ್ಸ್ಟ್ ವಯಸ್ಸಾಗಿದ ಯಾರ್ ಕರ್ಕೊಂಡ ಹೋಗ್ತಾರ ಶುಭ ನಮ್ಮನ.
ಕರ್ಕೊಂಡ್ ಹೋಗಲ್ಲ ಇವಾಗೆ ನೋಡಿ ಡ್ಯೂಟಿ ಬಿಟ್ಟಿವಿ ಬಿಟ್ಟಿವಿ ಎಲ್ಲಿಗೆ ಹೋಗಿಲ್ಲ. ಮನೆಯಾಗೇ ಇದೀವಿ. ಅದ್ಕ ಅಲ್ಲಿ ಒಂದ್ ಸ್ವಲ್ಪ ಹೋಗ್ ಬರ್ಬೇಕು ಫ್ರೆಂಡ್ಸನು ಎಲ್ಲಾ ಬಾಳ ದಿನ ಆಯ್ತ ಮೀಟ್ ಆಗಿಲ್ಲ
ಡ್ಯೂಟಿಗದ್ದಲ್ಗರ ಅಲ್ಲಿ ಇಲ್ಲಿ ಹೊತಿದ್ವಿ ಸುರ್ಪುರ ಅದು. ಆಡ್ತಿದ್ವಿ ಚಂದ ಅನಸ್ತಿತ್ತ ಹೌದಲ್ಲ.
ಹಂಗೆ ಅನ್ಸ್ತದ ಈಗ ನೋಡಿ ಎಲ್ಲಾ ಯಾರು ಫ್ರೆಂಡ್ಸ್ ಮಾತಾಡ್ತಾರ ಫೋನ್ ಮಾತಾಡೋದ ಬೇರೆ ಮತ್ತೆ. ಸಿಗದೆೇ ಬೇರೆ.
ಸಿಗದೇ ಬೇರೆ. ಸಿಕ್ಕಾಗ ಬರೀ ಅವವಾಗ ಅವಾಗಾರ ಐಸ್ ಕ್ರೀಮು ಜ್ಯೂಸು ಆ ಈಥರ ಇದು ಮಾಡ್ತಿದ್ವಿ. ಹುಡಚಿದ್ವಿ ತಿಂತಿದ್ವಿ ಪಾನಿಪುರಿ ಬಾಳ ದಿವಸ ಮಿಸ್ ಮಾಡ್ಕೋತವ ಪಾನಿಪುರಿ ಗೋಬಿ ಮಂಚೂರಿ.
ಹ್ಮ್ ಮತ್ತ ಅದ್ರ ಬಿಡಾದ ಸಾಯಂಕಾಲ ಐದ್ ಗಂಟೆಗೆ ಬಿಡತಿದ್ರ.
ನಮ್ಮ್ ಹೋಟಲ್ ಪಡ್ಡು.
ಅ ನಾನು ಶಬ್ಬು ಇದು ಇದು ಬಿಟ್ಟಿಂದಾನೇ ಮೂರಕ್ಷ. ಹೋಗಿನಿ ಶಾಬ್ಬು ಅಲ್ಲಿ.
ಅಲ್ಲಿಗ್ಯ ಹು.
ಒಮ್ಮೆ ಇದಕ್ ಮೈಲಾಪುರಕ್ ದೇವ್ರ ಹೊಂಟಿದ್ವಿ ಆವಾಗ ಒಮ್ಮೆ ಹೋಗಿದ್ವಿ ಮತ್ತ. ಮತ್ತೆ ಇನ್ನೊಂದು ಸರಿ ಏನೋ ಕೆಲ್ಸ ಇತ್ತಪ್ಪಾ ಅಲ್ ಇದ್ರಾಗ ಆಫೀಸ್ನಾಗ.
ಹ್ಮ
ಅವಾಗ ಹೋದಾಗ ತಿಂದಿವವಿ ನಮ್ಮ ಅಕ್ಕ ಕರ್ಕೊಂಡು ಹೋಗಿದ್ದ ಮಹಿಳಾ ಪುರಕ್ಕೆ ಹೋದಾಗಿದ್ದ್ ಯಾವಾಗ ನೋಡಿದ್ದೇವ ನೀವು ಅಂತ. ಕೆಲಸ ಮಾಡ ತಿನ್ನಿ ಚಲೋ ಕೊಡ್ತಾರ ಬಿಡು ಇಷ್ಟ ಅನ್ಲಿಮಿಟ್ ಎಲ್ಲಿ ಇದು ಮಾಡಗೆಲ್ಲ ಚಲೋ. ಟೋಟಲ್ ಎಲ್ಲ ಕೆಂಪು ಚಟ್ನಿನಿನೇ ಇಷ್ಟ ಪಟ್ರು ನೋಡು.
ಹ್ಮ್ ಅದ ಚಲೋ ಮಾಡ್ತಾರಾ ನಾನು ನಿಮ್ಮ ಅಣ್ಣ ನಾನು ಎಲ್ಲಿಗೆ ಹೋಗಿದ್ದು ಗುಲ್ಬರ್ಗಕ್ಕೆ ಹೊಂಟಿದ್ವಿ ದವಾಖಾನಿಗ ಅಂತ ಹೇಳಿ.
ಹ್ಮ
ಹ ಅಲ್ಲಿ ಬೇರೆ ಉಡುಪಿ ಹೋಟೆಲ್ ಹೋಗಮ್ಮ ಅಂತ ನಿಮ್ಮ ಅಣ್ಣ ಅಂದ ನಾನ ಏನಂದ ಏ ಚಂದಿರಲ್ಲ ಬೇಡ ಇಲ್ಲಿ ಹೋಗ ಬಾ ಅನಾನ ಸ ಅಲ್ಲಿ ಹೋಗ್ತಿದ್ಯಲ್ಲ ನಾವು ಅಲ್ಲೋಗಿ ಕರ್ಕೊಂಡ್ ಹೋದ್ಯ ಅವನ ಏನಂದ್ರ ದೋಸೆ ತಿಂತೀನ್ಂದ್ರ ದೋಸೆೆಗೆ ಸ ಏನಿ ಕೂಡ ಪಡ್ಡಚಂದ ಸಿಗ್ತಾವ್ ಪಡ್ಡ ಮಾಡಕ ತಿನ್ನು ಅಂದೇ ನೋಡ ಒಂದ್ ಎರಡ ತತಿಂದ ಭಾರಿ ಅದ್ ಬಿಡವ
ಬಾರಿ ಕಂಡ ಹಿಡ್ದಿರ ಹೋಟಲ್ ಮನಗಂಡ ಹಾ
ಬರೀ ಇದೇ ಮಾಡ್ತೀರಿನ ನೀವು ಅಂದ ನನಗ.
ನಾಕ ಅಲ್ಲ ಮೀಟಿಂಗ್ ಇಟ್ರ ಫಸ್ಟ್ ನೆನಪ ಮಾಡ್
ನಾನು ಅದೆ ಅಂದೇ ನಮ್ದಲ್ಲ ಸ್ಟಾಪ್ ಎಲ್ಲ ಇಲ್ಲೇ ಬಂದ್ ಮಾ ಪಡ್ಡೆ ತಿಂತೀ ನೋಡಪ್ಪ ಪಡ್ ಬಿಟ್ಟ ಮತ್ತ ಏನ್ ತಿನ್ನಂಗಿಲ್ಲ ಅಂದೆ ಏ ಚಲೋ ಮಾಡಿರಪ್ಪ ಅಪ್ಪಾ ಅದಕೆ ಅಷ್ಟ ಚಂದ ಮಾಡ್ದಾರ್ ನಿಮಗೋಸ್ಕರ ಅಂದ ಅವನು..
ಹೌದೌ ಹೌದ
ಬಾರಿ ಮಾಡ್ತಿದ್ದ ಬಿಡು
ಬಾರಿ ಮಾಡ್ತಿದ್ರ ಬಾರಿ ಮಾಡ್ತಿದ್ರ..
ಹ್ಮ್
ಹ್ಮ್ ಆ ಅಂಕಲ್ ಅವರುನು ಎಷ್ಟು ಸಹನೆಯಿಂದ ಕೂಡೋರು ಗೊತ್ತ ಒಟ್ಟ ಸ್ವಲ್ಪು ಸಿಟ್ಟು ಮಾಡ್ಕೋತಿದ್ದಿಲ್ಲ ಅ ಚಟ್ನಿ ತಂಬಂದ ಕೊಡ್ರಿ ಅಂತಂದ್ರ ತಾವಗೆ ಅವಾಗಿಂದ ಅವಾಗೇ ತಂದ್ಕ ಕೊಡೋರು. ಏನರ ಸ್ವಲ್ಪ ಚಂದಾಗಿಲ್ಲ ಬೆಂದಿಲ್ಲ ಅಂದ್ರ ಸರಿ ಬಿಡಮ್ಮ ಅದನ್ನ ಬೇಡ ಬೆರ ತಗೋರ್ ಅಂತ ಅನ್ನೋರು ಯಾವ ಹೋಟೆಲಾಗು ಅಷ್ಟ ಸಹನಿಂದ ಕೊಟ್ಟಿಲ್ಲ ಶಬ್ಬು
ಹ್ಮ್ ಕೊಟ್ಟಿಲ್ಲ ಒಬ್ಬಬ್ಬಾರ್ ನೋಡಿದಿಲ್ಲ ಒಂದ ಕೊಟ್ಟರ್ ಒಂದ್ ಕೊಡಂಗಿಲ್ಲ ಒಂದ ಕೊಟ್ಟರ ಒಂದ್ ಕೊಡಂಗಿಲ್ಲ ನಾವ್ದ್ರ ಬರೇ ಕೆಂಪ ಚಟ್ನಿನೇ ಬೇರ್ತಿದ್ದವಿ ನಾವು
ಕೆಂಪು ಚಟ್ನಿ ಹಾಕ್ ಕೊಡ್ರಿ ಅಂದ್ರೆ ಎಷ್ಟು ಬೇಕ್ ಚಂತನ್ ಅದನ್ನೇ ಕೇಳ್ತಿರ್ಲ್ಲ ಅಂತೂ ವಾಪೀಸ್ ಕೇಳಿ ರಿಟರ್ನ್ ಹೌದಾ
ಕೇಳಿಲ್ಲ ಕೇಳಿಲ್ಲ
ಹಾ ಹ
ಅದಕ್ಕ್ ಹ್ಮ್ ಹೌದು ಚಲೋ ಇತ್ತು ಮತ್ತ ಮಿ ಮಾಡ್ಕೊಂಡಿ ಬಿಡು ಯಾವಾಗ ಹೋಗತೀವಿ ಅನ್ ಮತ್ತೆ ನಾವು
ಹೌದು ಹೋಗಂಬ್ರಿ ಅಂತ ಮತ್ತೆ ಅಲ್ಲಿನ್ ಒಂದ್ಸಲ ಹೋಗಂಬ್ರಿ ಅದನ್ ತಿನ್ನಾಗೋಸ್ಕರ ಆಯ್ತು ಆ ಕಡೆ ಎಲ್ಲ ಭೇಟ್ಟಿ ಆಗದ ನಮ್ಮ ಫ್ರೆಂಡ್ಸ್ ಅದಾರಲ್ ಮತ್ ಸುರ್ಪುರ್ ಕಡೆ
ಹ ಅದಾರಾರ ಅವರು
ಶ್ವೇತ ಅವರು ಅದ್ರಲ್ಲ ಹೋಗ್ಬ ಬೆಟ್ಟಿ ಅ ಬಂದಂಗ ಆತ್ತದ ಹೋಗ್ ಬರಮ್ರಂತ
ಇಲ್ಲಿ ಮನ್ಯಾಗ್ ಮಾಡ್ತನಿ ನೋಡ ಸೇಮ್ ಅದೆ
ನಾ ಮಾಡ್ತೀನಿ ಶಬ್ಬು ಮಾಡಿದ್ದೇ ನಾನು
ಹ್ಮ್ ಪಡ್ಡ ಆಗ್ತಾವ ಕೆಂಪು ಚಟ್ನಿ ಆಗಲ್ಲ
ಕೆಂಪು ಚಟ್ನಿನೇ ಹೆಂಗ್ ಗೊತ್ತಾ ನೆನಿ ಇಡ್ಬೇಕ್ ಶಬ್ಬು ಅದನ
ಏನ್ ಶೇಂಗಾ
ಶೇಂಗಾ ಶೇಂಗಾ ನೆನಿ ಇಡ್ಬೇಕಾ ಇದು ಏನು ಯಾವ್ದೂ ಅ ಪ್ರತಿಕಾರದ ಏನೋ ಹಾಂಗಿಲ್ಲ ಅದು ಏನೋ ಮೆಣ್ಸಿನ್ಕಾಯಿ ಹಾಂಗಿಲ್ಲ ಹಸಿ ಮೆಣ್ಸಿನ್ಕಾಯಿ ಒಣ ಖಾರ ಇರುತ್ತ ನೋಡು ಎಣ್ಣೆ ಹಾಕಿ ಇದು ಏನು ಅದು ಜೀರ್ರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕದ. ಆ ಶೆಂಗಾ ಮಿಕ್ಸ ಖಾರ ಉಪ್ಪು ಆಮ್ಯಾಗ ಕೊತ್ತಂಬರಿ. ಇದನ್ನೆಲ್ಲಾ ಅದ್ರಾಗ ಹಾಕಿ ಮಿಕ್ಸರ್ ಹಿಡಿಬೇಕು. ಬರಿ ಒಗ್ಗರಣೆ ಕ ಎಣ್ಣಿ ಜೀರಿಗೆ ಸಾಸಿವಿ ಹಾಕಿ ತೆಳಗ ಇಳಿಸಿ ಎಣ್ಣಿ ಬಿಸಿ ಇರಾಗಾಗ್ಲೆ ಹಾಕ್ಬಾರ್ದ ಅದನ್ನ. ಗಟ್ಟೆಗನ ಹಿಡಿಬೇಕು ಒಟ್ಟ ನೀರ್ ಹಾಕ್ಬಾಡ್ದು ಶೆೇಂಗದು ನೆನಿ ಇಟ್ಟಿರ್ತೀವಲ್ಲ.
ಹ್ಮ್ ಅದ ಏನಿಲ್ಲ ಇದು ಬ್ಯಾಡ್ಗಿ ಮಣಸಿನ್ಕಾಯಿ ಅಂತ ಸಿಗ್ತಾವ ನೋಡು.
ಹಾಂ
ಕೆಂಪನ ಮೆಣಸಿನ್ಕಾಯಿ ಯಾವವೆ ಹಾಕ್ಬೇಕನು.
ಹ್ಮ ಅವೇ ಅವೇ ಹಾಕ್ಬೇಕು ಚಂದ್ ಆತದ ನೀ ಮಾಡ್ ನೋಡ್ನೀನ ಮಾಡಿನಿ ಸೇಮ್ ಸೇಮ್. ಹಂಗೆ ಆಗಿತ್ತು ಒಂದ್ ಚೂರ್ ಹುಣಸಿ ಹುಳಿ ಹಾಕ್ಬಿಡು ಮಸ್ತ್ ಆತದ.
ಹೌದು ನೋಡಮ್ ತೊಗೋ ನಾನ್ ಮಾಡ್ತೀನಿ ಮೊನ್ನೆ ನಾನು ಹಂಗೆ ಆದ್ರೂ ನೆನಿ ಇಟ್ಟಿದ್ದಿಲ್ಲ ಶೇಂಗಾ.
ಹ್ಮ್
ಹಂಗೆ ಮಾಡಿದ್ದೆ ಮತ್ತೆ ಮೆಣ್ಸಿನ್ಕಾಯಿ ಇದ್ದುವು ನಾಕ್ ಮೆಣ್ಸಿನ್ಕಾಯಿ ಹಾ ಮಿಕ್ಸರ್ ಕ ಹಾಕಿದ್ದೆ ಆದ್ರೆ ಇದು ಹಾಕಿರ್ಲಿಲ್ಲ ಹುಳಿ ಹಾಕಿರ್ಲಿಲ್ಲ.
ನಾನ್ ಮಾಡ್ತೀನಿ ನೋಡು ಅದೇ ರೆಸಿಪಿನೇ ಮಾಡ್ತೀನಿ ನೋಡು ಮಾಡ್ದಾಗ ಒಮ್ಮಿ ಆ ಚಟ್ನಿ ಮಾಡ್ತಿ ಈಗ ಅದನ್ನು ಮಾಡ್ತ ತಿನಿ ಆಮೇಲೆ ಇದು ಚಟ್ನಿ ಇದು ಕೊಬ್ಬರಿ ಚಟ್ನಿ ಬೇರೆ ಸಾಂಬಾರ್ ಬೇರೆ ಮೂರು ತರ ಮಾಡ್ತೀನಿ ನಾನು ಹಾ ನಮ್ಮಂಟಿರಂತಿರ ನಿನಗೇನ ಅಡ್ಗಿ ಮಾಡಕ್ ಬ್ಯಾಸ್ರನೇ ಇಲ್ ನೋಡೆವ್ವ ನೀನ್ ಮಾಡ್ಕೊತ ಕುಂದರ್ತೀದಿ. ನಮಗ್ ಒಂದೊಂದೇ ತರ ಮಾಡ್ಕೊಂಡ ತಿನ್ನಕ ಬ್ಯಾಸ್ರ ನೋಡಂತಿರ್ತಾರ.
ಹೌದು ನಾನೆನ್ ಮಾಡ್ತೀನಿ ದೋಸೆ ಮಾಡ್ದಾಗ ಆಲೂ ಸಬ್ಜಿ ಮಾಡ್ತೀನಿಯ. ಅದ್ರ ಜೊತಿಗೆ ಮತ್ತ ಶೇಂಗ ಪುಟಾಣಿ ಚಟ್ನಿ ಮಾಡ ಅಂತನ್ ನಮ್ಮ ಮನ್ಯಾಗ ಇದು ಒಂತಿನ್ನ ಎಲ್ ಮಾಡ್ಲಿ ಚೆಂತನ ಅಂದ್ಬಿಡ್ತಿನಾನು.
ಏ ಶೇಂಗಾ ಆಮೇಲೆ ಪುಟಾಣಿ ಈ ಮಿಕ್ಸರ್ಕ ಹಾಕಿ ಆ ಮಾಡ್ಬೇಕ ಶಬ್ಬು ಅದನು ಚೆಂದ ಹುರುದು ಹ್ಮ ಗಟ್ಟ್ಯಾಗಿ ಚಟ್ನಿ ಮಾಡ್ಕೊಂಡು ತಿನ್ಬೇಕು. ತಿಂತೀವಿ ಅಂದ್ರ ಎಲ್ಲಾನ ಚಂದನ ಇದ್ರೆ ತಿನ್ನಕ್ ಚಲೋ ಶಬ್ಬು ಒಂದು ವಲ್ಯ ಬ್ಯಾಸರ ಮಾಡ್ಕೊಬಾಡ್ದ ನೋಡವ ಹ್ಹಹ ನನಗ ಇಲ್ಲ ನನಗ ಈ ತರ ಏನ್ರ ಮಾಡಕತ್ನೆಂದ್ರ ಎಲ್ಲಾ ಮಾಡ್ಬೇಕ್ ಪುರಿ ನಾನು. ಮಳಿ ಬರಕತ್ತಂದ್ರ ಸಾಯಂಕಾಲ ಏನ್ ಮಾಡ್ಬಿಡ್ತೀನಿ ಪುರಿ ಪುರಿ ಮಾಡಿ ಆಮ್ಯಾಗ. ಚಾ ಮಾಡ್ಬಿಡ್ತೀನಿ.
ಹ್ಮ್ ಹ್ಮ್ ಅಂದ ಸಪ್ಪ ಅದು ಇದು ಸ್ನ್ಯಾಕ್ಸ್ ತಿಂದಂಗ ಸಾಯಂಕಾಲ.
ತ್ತಂದ್ರ ಬಜಿ ಮಾಡ್ತೀವಿ ಚೌಡ ಮಾಡ್ತೀವಿ.
ಹ್ಮ್ ನಮ್ದ ನಮ್ಮಂದ್ ಯಾಕಂದ್ರ ಮನಿ ಮುಂದ ನಿಮ್ ಬಜಿ ಅಂಗಡಿ ಐತಾ.
ಹ್ಮ
ಅಲ್ಲೇ ತರ್ಚ್ ತಂಬೋರ್ತಿ ನಾವು ಬಜಿ ತತ್ತಿ ಬಜಿ ಅಂತ ಸಿಗ್ದಾವ ಬಜ್ಜಿ ಸಿಗತಾವ್ ನಾರ್ಮಲ್ ಬಜಿ. ಅವೆಲ್ಲಾ ತರತಿ ಆದ್ರ ಬಜಿ ಜಾಸ್ತಿ ಮಾಡಂಗಿಲ್ಲ ಚೋಡ ಅಂತ್ರೂ ಫಿಕ್ಸ್ ಇದ್ದಿದ್ದಿದ್ದಂಗೆ ಡಬ್ಬ್ಯಾಗ.
ನಾವು ಹಂಗೆ ಏನಾರ ಈ ಕಡೆ ಒಂತರ ಒಗ್ಗರಣೆ ವಾಸನೆ ಬರಕತ್ತಂದ್ರ ನೀ ಇಲ ಏನ ಮಾಡಕತ್ತಿ ಅಂತಾರ ಆಜು ಬಾಜುದರ್. ನಾವ್ ಅನ್ಕೊಂಡಿವವ ಏನ ಮಾಡಿದ್ ನೀನು ಅಂತ ಹೇಳಿ.
ಹ್ಮ
ಅಂ ಮಳಿ ಬಂದಾಗ ಅಂತ್ರೂ ಫಿಕ್ಸ್ ನೋಡು ಮಳಿ ಬರಕತ್ತಂದ್ರ ನೀಲರ್ ಮನಿ ಕಡೆ ಹೋಗಮ್ ನಡಿ ಅಂತಾರ ಅಲ್ಲೆ ಒಂದು ಬಾಳ ಕ್ಲೋಸ್ ಅದಾರ. ಇಬ್ಬರ ಅಂಟಿಯರು ಹೋಮ್ ನಡ್ರಿ ಅಂತ ಹೇಳ ಅಂತ ಅಂದ. ಬರಿ ಅದ್ರಾಗ ಏನ್ ಅದ ಸುಮ್ಕೊಂತ ತಿನ್ನೋದ ಏನ ಆದ.
ತಿನ್ನೋದ ಏನ್ ಅವ್ರೇ ಏನ್ ಏನ್ ಮಾಡಿದ್ದ ಎಲ್ಲ ತಿಂತಾರ ಅಂತಿ ಅದ್ರಾಗ ಒಂದ ಸ್ವಲ್ಪ ಒಂದ್ ಬಗ್ಸಿಗ್ ಹಾಕಿದ್ರೆೇನೆ ತಿಂದು ಹೋಗ್ತಾರ ಹೌದಿಲ್ಲ.
ತಿಂತೀವ್ಯಾ ಅಷ್ಟೇ ಅಷ್ಟೇ ನೋಡವ.
ಅಷ್ಟೇ ನೋಡವ ಏನ್ ಕಟ್ಕೊಂಡ್ ಹೋಗಲ್ಲ ಈಗಿನ್ ಕಾಲದಾಗ ಅಂತ್ರು ಉಳಸಂಗೆ ಇಲ್ಲ ಈಗಿನ ಕಾಲಕ್ಕ.
ತಿನ್ನೋದು ಉಣ್ಣದ ಅಷ್- ಷ್ಟಪ ಹ್ಮ ಹ್ಮ್ ಮಾಡ್ತೀನಿ ಇರು ಶಬ್ಬು ವಾಪೀಸ್.
ಹಾ ಸರಿ.
ಹಾ.